ಅಲೋ ಆರಾಮಿದಿಯಾ ಬಸಮ್ಮ.
ಹುಂನ್ಲೆ ಅರಾಮದಿನಿ.
ನಾನು ಆರಾಮಿದಿನಿ ಏನ್ ಮಾಡಕುಂತಿದಿ.
ಏನಿಲ್ಲ ಬಿಡವ ಸುಮ್ ಕುಂತಿದ್ದೆ.
ಹ್ಮ್ ಹ್ಮ್ ಮನೆಗ್ ಎಲ್ರು ಆರಾಮದರ.
ಹ್ಮ್ಮ್ ಆರಾಮದಾರ್ ನಿಮ್ಮ ಮನ್ಯಾಗ.
ಹ್ಮ್ ನಮ್ ಮನೆಗೂನೂ ಎಲ್ರು ಆರಾಮದರ ಊಟ ಆಯ್ತ. ಇಲ್ಲೀ ಇಲ್ ಸುಮ್ ಕುಂತಾಳ್ ನೊಡು.
ಹ್ಮ್ ಹ್ಮ್ ಊಟ ಬೆಳಗ್ಗೆ ಆಗೆದ್ರಿಲ್ಲ ನಿಂದು.
ನಮ್ದು ಬೆಳಗ್ಗೆದನ ಆಗ್ಯದ ಮಧ್ಯಾಹ್ನದನ ಆಗ್ಯದ.
ಹ್ಮ್ ಹ್ಮ್.
ಏನ್ ಮಾಡಿದ್ರಿ ಸ್ಪೆಷಲ್.
ನಿನ್ನೆ ಅದೆ ಮಿರ್ಗ.
ಹ್ಮ್ ಹ್ಮ್ ಏನ್ ಮಿರ್ಗಾ ಜೋರ್ ಅಗೆತ.
ಅಷ್ಟೇನಿಲ್ಲ ಸ್ವಲ್ಪ.
ಹ್ಮ್ ಹ್ಮ್ ಹ್ಮ್ ಏನ್ ಮಾಡಿದ್ರಿ ಮ್ ಮಿರ್ಗಾ ಸ್ಪೆಷಲ್.
ಚಿಕನು.
ಹ್ಮ್ ಹ್ಮ್ ಮತ್ತ.
ಅಷ್ಟೇ ಮತ್ತೇನುಲ್ಲ ಚಿಕನ್ನು ಅನ್ನ.
ಹ್ಮ್ ಹ್ಮ್ ಹ್ಮ್.
ನಿಮ್ದ.
ನಮ್ದು ಅದೇ ನೋಡುವ ನಾವು ಚಂಕನ್ ಮಾಡಿದ್ವಿ ಮಿರ್ಗ.
ಹ್ಮ್.
ಹ್ಮ್ ಎರ್ಡ್ ಪೀಸ್ ಚಿಕನ್ ತಂದು. ಚಪಾತಿ ತಟಿ ಸಾರು ಅನ್ನ.
ಹ್ಮ್ ಅಂದ್ರೆ ಜೋರದ.
ಹ್ಮ್.
ಹ್ಮ್.
ಇಷ್ಟೆಲ್ಲಾ ಮಾಡಿದ್ವಿ ನೊಡು ಉಂಡ್ಲಾರ್ದರಿಗ್ ಮತ್ತ ಕರ್ದ ಕರ್ದ ಉಣ್ಸಿದ್ವಿ. ಹ್ಮ್ಮ್.
ಎನ್ಡ್ದ ಸ್ಟಡಿ
ಸ್ಟಡಿ ನಡದ ಒಂದ್ರ ರೇಂಜ್
ಹ್ಮ್ ಹ್ಮ್
ಹ್ಮ್
ಕಲಸಕೋ
ಕಲೇಜ್ಗೆ ಹೋಗಿಲ್ಲೋಣ್ಣ ನೀವ ಹೋಗಿದ್ದೇನಾ
ನಾ ಅಡ್ಮಿಷನ್ ಮಾಡಿಲ್ಲಲ್ಲಿ
ಹೌದಾ
ಹ್ಮ್
ಹಬ್ಬಗಳು ಮಾಡಿದ್ರೇನ್ ಯಾವ್ರ ಹಬ್ಬ ನಿಮ್ಮರ ಜಾತ್ರೆ ಯಾವಾಗದ
ಜಾತ್ರೆ ಎಳ ಮಸಿಗ ಅದಲ್ಲ
ಹ್ಮ್ ಹ್ಮ್ ಯಾವತ್ ಜಾತ್ರಿ
ದ್ಯಾಮ ಜಾತ್ರೆ
ಹ್ಮ್ ಹ್ಮ್ ಏನ್ ಮಾಡ್ತರಿ ಜಾತ್ರೆ ಅಲ್ಲ
ಜಾತ್ರೆ ಏನಿರುತ್ತ ಅದೇ ಬ್ಯಾಟ್ ಇರ್ತಾವ
ಹ್ಮ್ ಹ್ಮ್
ಡಾಮ ಗಂಗಾಸ್ಥಳಕ್ಕೆ ಹೋಗ್ತಾರಾ
ಹ್ಮ್
ಅದೇ ಇರುತ್ತೆ
ಹೌದಾ
ಇ
ಏನಾದ್ ಅವ ತಡಿಗೆ ಸ್ಪೆಷಲ್ ಆಗ ಮಾಡ್ತೀರಿಏ
ಸ್ಪೆಷಲ್ ಅದೇ ಹೋಳ್ಗಿ ಅನ್ನ ಸಾರು
ಹ್ಮ್
ಅದ
ಹ್ಮ್ ಹ್ಮ್ ಮತ್ತೆ ಎಲ್ಲರೂ ಪ್ರವಾಸಕ್ ಹೋಗಿದ್ರ ನಮ್ ಕಡೆ ಮೊನೆೆ ಮಟ್ಟದ ಜಾತ್ರೆ ಆಯ್ತು
ಹ್ಮ್
ಕೋರ್ ಸಿದ್ದೇಶ್ವರ ಜ ಮಟ್ಟದ ಜತ್ರ ಐತಲ್ಲಾ
ಹ್ಮ್
ನಾಲ್ವರ್ನ್ ಮುತ್ತಾರ್ ಬರ್ತಿದ್ರ ಅವ್ರಗಮ್ಮ ತೋಟ ಅಂದ್ರ ಮುತ್ತಾರ
ಹ್ಮ್
ಚಂದ ಇಲ್ಲ ಅವು ಮಠದಾಗ ಅಲಂಕಾರ ಮಾಡಿ
ಹ್ಮ್
ಅ ಮತ್ತೆ ಮದಿವಿ ಇದು ಸಾಮೂಹಿಕ ಲಗ್ನ ಇದು
ಹ್ಮ್
ಸಾಮೂಹಿಕ ಲಗ್ನ ಮಾಡ ಇದು ಎಲ್ಲರ ಸಾಮೂಹಿಕ ಲಗ್ನಕ್ಕ ಹೋಗಿದೀವಿ ನಾವೆಲ್ರರು ಚಂದ ರೆಡಿ ಆಗಿ
ಹ್ಮ್
ಹೊಸ ಬಟ್ಟಿ ಉಟ್ಕೊಂಡ ಹೂವ ಇಟ್ ಕೊಂಡಲ್ಲಿ ತಲಿ ಕೆರ್ಕೊಂಡ್ ಎಲ್ಲ ಚಂದ ಚಂದ ರೆಡ್ಡ್ಯಾಗಿ ಬಂದಿದ್ರ ಅಲ್ಲಿನು
ಹಾ
ಎಲ್ಲರ ಹೋಗಿ ಮದ ಮಕ್ಳ ಅಕ್ಕಿ ಕಾಳ ಹಾಕಿ ಊಟ ಮಾಡಿ ಪ್ರಸಾದ ಮಾಡ್ಸಿದ್ರು ಚೆಂದಾಗಿತ್ತು
ಹ್ಮ್
ಅಚ್ಚಾ ಆ ಬದನಿಕಾಯಿ ಪಲ್ಯ ರೊಟ್ಟಿ ಚಜ್ಜಕಾ ಬೂಂಧ್ಯ.
ಹ್ಮ್
ಅನ್ನ ಸಾರು.
ಹ್ಮ್
ಹ್ಮ್ ಇಷ್ಟೆಲ್ಲಾ ಮಾಡಿದ್ರು ಮಸ್ತ್ ಆಗಿತ್ತು ಊಟ ಮಾಡಿದ್ವಿ.
ಹ್ಮ್
ಜೋಗ್ಯಾರ್ ಅಂಗ್ಡಿಗೆ ಬಿದ್ದಿದ್ದೋ.
ಹ್ಮ್
ಬಳಿ ಜುಮ್ಕಿ ಬಳಿ ಎಲ್ಲ ತಗೊಂಡ್ವಿ ಸರಾ.
ಹ್ಮ್ ಹ್ಮ್ ಅಂದ್ರೆ ದೊಡ್ಡದಾಗಿ ದೊಡ್ಡದಾಗತ್ತನ್ ಜಾತ್ರಿ.
ಹ್ಮ್ ಒಂದ್ ಎ ಮೂರ್ ದಿನ ಆತದ್ ಜಾತ್ರಿ.
ಹ್ಮ್
ಪಳಾರ ಅವೆಲ್ಲ ಜಿಲೇಬಿ.
ಹ್ಮ್
ಬಜ್ಜಿ ಜಿಲೇಬಿನೇ ಫೇಮಸ್ ಜಾತ್ರೆ ಇದ್ರೆ ಗೋಬಿ ಮ ಚೂರಿ ಪಾನಿಪುರಿ ಎಲ್ಲಾ ತಿಂದು ಜಾತ್ರೆ ಮಾಡಿ ಗಿಜ್ಜಿ ಅದ ಕುಂತು.
ಜಿಂಕಾ ಬಂದಿದಾನ.
ಹ್ಮ್ ಬಂದಿದ್ದು.
ಹೌದಾ ದೊಡ್ಡದಾ ಸಣ್ಣದಾ?
ಸಣ್ಣ ಸಣ್ಣವ್ ಬಂದಿದ್ವು.
ಹ್ಮ್ ಹ್ಮ್
ಕುಂತು ಜಾತ್ರೆ ಮಾಡಿ ಬಂದ್ವಿ.
ಹ್ಮ್ ಹ್ಮ್ ಅಂದ್ರೆ ಜಾತ್ರೆ ಎಲ್ಲ ಜೋರ ಆಗ್ಯದನಂಗ ಆಯ್ತು.
ಹ್ಮ್ ಜಾತ್ರೆ ಜೋರಾಗೈತಿ.
ಹ್ಮ್
ಮತ್ತೆ ಹಬ್ಬ ಯಾವದರ ಮಾಡ್ತಿರೇನು?
ಇವಾಗ ಯಾವ ಹಬ್ಬ ಇಲ್ಲ ನೋಡ ಬಂದ್ರೆ ಇವ ಹ ನಾಗರ ಪಂಚಮಿ ಮತ್ ಇವಾಗ ಮೊಹರಂ ಬಂತಂದ್ರ ಮೊರಮ್ ಒಂದು
ಮೊರಮ್ ದೇವ್ರ್ಗ್ ಏನ್ ಮಾಡ್ತೀರಿ?
ಮೊರಂಗೆ ದೇವ್ರ್ಗು ಹೋಗೋದು ಎಲ್ಲಾ ನೖವೇದ್ಯ ಎಲ್ಲ ತಗೊಂಡ್ ಹೋಗಿ
ನೈವೇದ್ಯಕ್ ಏನ್ ಮಾಡ್ತೀರಿ?
ಅದು ಮಾಡ್ಲಿ ಅನ್ನ ಎಲ್ಲ ತಗೊಂಡೋಗಿ.
ಹ್ಮ್
ಅಲ್ಲೆಲ್ಲ ದೇವ್ರಿಗ್ ಕೊಟ್ಟು ಮತ್ತ ಅದ ಬೇಡ್ಕೊಂಡು. ಮತ್ತೆ ವಾಪಸ್ ಬರೋದು ಮತ್ತೆ ಕಾತಲ್ ರಾತ್ರಿ ದಿನಾ ಆವತ್ತಿನ ದಿನ ಗೊಡ್ ಒಂದ್ ಗೊಡ್ ತಗೊಂಡ ಹೋಗಿ ಎಲ್ಲಿ ಗೊಡ್ದಾಗೆಲ್ಲ ಕುಂಡ ಇರುತ್ತಾ ಕುಂಡ್ದಾಗ್ ಗೊಡ್ಡಾಕಿ
ಹ್ಮ್
ಯಾರು ಒಂದ್ ಹೊತ್ತು ಇರ್ತಾರ ಅವ್ರ ಎಲ್ಲಾರೂ ಉಪಾಸ್ ಮಾಡ್ತಿರ್ತಾರಲ್ಲಾ.
ಹ್ಮ್ ಹ್ಮ್
ಅವತ್ ಸತ್ತಳರ ಹತ್ತರ್ದಿನ ಅವರೆೆಲ್ಲಾ ಉಪವಾಸ ಇದ್ದೋರೆಲ್ಲಾ ಹೋಗಿ ಪ್ರಸಾದೆಲ್ಲ ತಗಂಡ್ ವಾಪಸ್ ಬರದು.
ಎನ್ ಹಾಕ್ತಾರಾನು?
ಹ್ಮ್ ಯಾರನ್ ದೇವ್ರ ಮಾಡಾರಿದ್ರ ಅಂದ್ರ ದಿಡಂ ಸರದೆಲ್ಲಾ ಹಾಕ್ತಾರ ಬ್ಯಾಟಿ ಇರ್ತಾವ ಅದಕ್ಕನು ಬ್ಯಾಟಿ ಮಾಡ್ತಾರ
ದೇವ್ರಗಳು ಸವಾರ ಆತಾವನು ಊರಕ್ ಬರ್ತಾವ ದೇವ್ರುಗಳು
ಹ್ಮ್ ಮತ್ ಲಾಸ್ಟ್ ಮರ್ದಿನ ದಪ್ಪಂದ ದಿನ ದಪ್ಪನ್ ದಿನೇ ಎಲ್ಲ ಊರಾಗಲ್ಲಾ ನಮ್ಮ್ ಊರಾಗ ಅದ್ರಾಗ ತಿಪ್ಪನೆಟಿಗೆ ದೇವ್ರ ಒಂದ ನಮ್ಮ್ ಊರಿಗೆ ಬರತ್ತಾ ಬಾಳ ಚಂದ ಆಗತ್ತಲ್ಲ ನಮ್ ಹ್ಮ್ ನಮೂರ ಬಾಳ ಚ ಹ್ಮ್ ಬಾಳ ಚಂದ ಆಗತ್ತ
ಹ್ಮ್
ಅ ಫಸ್ಟ್ನೇ ದಿನ ನಮ್ಮೂಊರ್ ದೇವರು ತಿಕ್ಕನಡಿಗೆ ಹೋಗಿ ಒಂದ ದಿನ ಇದ್ದು ಅವತ್ ಮರ್ನ ಬೆಳಗ್ಗೆ ಮುಂಚೆ ತಿಕ್ನಡ ದೇವ್ರು ಮಾಲ್ಗತ್ತಿ ಕರ್ಕೊ ಬರ್ತಾ ಹ ದೇವ್ರ ಬಂದಿ ಲಾಸ್ಟ್ ತಪ್ಪನ್ ದಿನ ಎಲ್ಲಾ ಊರಾಗಲ್ಲಾ ಮನ ಮನಗ ನೀರ್ ಹಡ್ಕೊಂಡ್
ಹ್ಮ್
ಆಯ್ತ್ ಮತ್ತೆ ಅವ್ರ ಊರಿಗೆ ಆ ನಮ್ಮೂರ್ ದೇವರು ಅವ್ರ ಊರಿಗೆ ಕಳ್ಸಕ ಕೊಡ್ತದ
ಹ್ಮ್ ಹ್ಮ್ ಅ ನಿಮ್ಮೂರ್ ದೇವ್ರು ಬಂದ್ ಅವ್ರ ಊರಿಗೆ ಕಳಿಸ ಕೊಡ್ತ ಇದವನ
ಹ ನಮ್ಮ ಊರ್ದವ್ರ
ಬರ್ತೇನ್ ದಾರಿಗ್ ಬರ್ತೇ ನೀನ್ ಅಲ್ಲಿಗ್ ಹೋಗ್ ಬರ್ತದ
ಇಲ್ಲ ದಾರಿತಿ ಹೋಗೋ ಮತ್ತೆ ಫಸ್ಟಿಗೆ ಕರ್ಕೊಂಬರಾಗ ಹೋಗಿ ಕರ್ಕೊ್ ಬರತ್ತಾ
ಹ್ಮ್ ಹ್ಮ್
ಲಾಸ್ಟ್ನೇ ದಿನ ಮತ್ತು ಅವತ್ತು ದಿನ ಅದೇನ ಇರ್ತದೆ ನೋಡಲೇ ಸರ್ಗ ಅದದ ಇರುತ್ತನ್ ನೋಡ ರಾತ್ರಿ ದೇವ್ರಿ ಸವಾರಿ ಸವಾರಿ ಸವಾರಿ ಹೇಳ್ತಲ್ಲಾ ದೇವರು ಬರುತ್ತದ ನೋಡು ಅವತ್ತು ತ್ತನ್ ದಿನಾನೇ ಅರ್ಧ ಊರು ಕಡೆ ನಮ್ಮಊರ ಮಾಧವಪುರ್ ಗುಡ ಇಲ್ಲ ಹ ಆ ಗುಡದ ಕಡೆ ಎಲ್ಲಾ ಜಾಸ್ತಿ ಮನಿ ಅದವಲ್ಲ ಅಲ್ಲೆಲ್ಲಾ ನೀರ್ ನಿಡ್ಸ್ಕೊಂಡ್ ರಾತ್ರಿನೇ ತಿಟ್ನ ದೇವ್ರನ್ ಕಳ್ಸ ಕೊಡ್ತ ತರ ಮತ್ತತ್ ಮರ್ದಿನ ದಪ್ಪನ ದಿನಾ ನಮ್ಮ್ ಮೂರ್ ದೇವ್ರು ಇರ್ತದಲ್ಲಾ ನಾವು ಉಳ್ದ್ದ ಆರ್ ಊರಿಂದೆಲ್ಲಾ ಮನೆ ಮನೆಗ್ ಹೋಗಿ ನೀರೆಲ್ಲಾ ನೀರ್ಕೊಂಡ
ಹ್ಮ್
ಆಯ್ತ್ ಮತ್ತತ್ ತನ್ ಚಾಕ ಕುಂದರುತ್ತ
ಹ್ಮ್ ಹ್ಮ್ ಜೋರತ್ತ ಅಂದ್ರಬ್
ಹ್ಮ್ ಮರಂ ಚಂದ ಆಗತ್ತ
ಹ್ಮ್ ಹ್ಮ್ ಜೋದ್ರ ಸಮಯ ನಾವ ಏನೇ ಬಳ್ತಾವೇನ ಇಲ್ಲಾ
ಇಲ್ಲ ಅಷ್ಟೇನಿಲ್ಲ ಜೋಗ್ಯಸ್ತಮ ನಾವ್ ಏನ್ ಬಿಡಲ್ಲ ಸುಮ್ಮನೆ ಸಣ್ಣ ಸಣ್ಣ ಅಂಗಡಿ ಬೀಳ್ತಾವ ಇವೆಲ್ಲ
ಇದ ಎಲೆ ಹಾಕವು ಎಲೆ ಅಂಡಿ
ಎಲ್ಲಿ ಬಿಡಂಗನೆ ಅಂತರಲದಾ
ಅಹ ಮತ್ತ ಏನಾದ್ರು ಸಣ್ಣ್ ಸ್ಣ ಓಹ ಸಣ್ಣಣ್ಣ ಹುಡುಗರು ಬಿಸ್ಕಿಟ್ ಇಂತವೆಲ್ಲ ಸಣ್ಣಸಣ್ಣ ಅಂಗಡಿ ಬರ್ತಾವ ಅಷ್ಟೇ
ಹ್ಮ್ ಹ್ಮ್
ದೊಡ್ಡದನಾಗಲ್ಲ ಅಷ್ಟು ಸಣ್ಣದಾಗೆ ಆಗುತ್ತ ಆದ್ರ ತಿಕ್ನಿಡ್ದೇವ್ರ ಊರಿ ಬತ್ತಲ್ಲ ಅದೊಂದ ಸ್ಲ್ ದೊಡ್ಡದು
ಹ್ಮ್ ಆ ಬೆೇಲ್ಲೂರ್ ದೇವ್ರ ನಿಮ್ಮ ಊರಿ ಬರ್ತಿತಾನ
ಹ್ಮ್ ಅದಂದ ಸ್ವಲ್ ಚಂದ ಆಗತ್ತೆ ಹ್ಮ್
ಏ ನಾಗರ ಪಂಚಮನ್ ಮುಂದಾದಲ್ ನಮ್ದ ಮೂರಮನ
ಹಾ
ನಮ್ಮ ಊರ ದೇವ್ರದನ್ ಚೆನ್ನಾಗಾ ಆಗ್ತತದ ಅಳ ದೇವ್ರ ಕುಂದಿರ್ತದ ನಮ್ಮ ಊರಾಗ ಎರಡು ದಿನ ಬರ್ತ ನಂದೇವ್ರು ಮನಿಗ್ ಬಂದು ನೀರ್ ನೆಡೆಸ್ಕೊಂಡು. ಮತ್ತೆ ಅವರ ಮನೀದ ಏನಾರ ಸಮಸ್ಯೆ ಇತ್ತ ಅಂದ್ರೆ ಎಲ್ಲಾ ಹೇಳ್ತಾನ.
ಹೂ ಹೂ
ಏಳತ್ತಾರ ಮತ್ತೆ ಅವರ ರಾತ್ರಿ ನಾಲಯ ಆಡ್ತಾರಲ್ಲ ಅಲಯ ನೋಡಕ ಬಾರಿ ಚಂದ ಇರ್ತತಿ ಬಾರಿ ಸ್ಟೆಪ್ ಆಗ್ತಾರ ಅವರ ಕುಣಿಯವಲ್ಲಾ ಈಗ ಕುಣಿತೆ ನೋಡ ಇದ ಮತ್ತೆ ಒಂದ ನಾವು ಕೊಡ ತಗೊಂಡ ಹೋಗಿ ನಾ ರಾತ್ರಿ ಕೊಟ್ಟ ತಗೊಂಡ ಹೋಗಿ ಹಾಕಿ ಭೀಮಣ್ಣ ಕರಾದ ದಿಮಣ್ಸರ ಹಾಕಿ ಅಲ್ಲಿ ಕುಂದರ್ತೀವಿ ಆಲಯ ಚ ಚನಾ ಆಡ್ತಾರ ರಾತ್ರಿಯಿಂದ ಬೆಳಿಗ್ಗೆ ಆಗತನ ಆಡ್ತಿತಿರತ್ತಾರ. ನೋಡ್ರಿ ಗೆಜ್ಜಿ ಕಟ್ಕೊಂಡ್ ಅಲ್ಲ ತರಲ್ಲ ಅದು ಸೌಂಡು ಅದು ಅದ ಟಮಟೆ ಸೌಂಡು.
ಹೂ ಹೂ
ಅದೆಲ್ಲ ಸೌಂಡಕ್ ಕೇಳ್ಕೊಂತ ಕುಂತರ್ತಿ.
ಹಾ
ಮತ್ತೆ ಪದಗಳು ಹಾಡ್ತಾರ ದೇವ್ರಿಗೆ ಪದರ ಹಾಡ್ತಾರಾ ಅಲ್ಲಾ?
ಹೂ
ಪದಗಳ ಹಾಡ್ತಾರ ಎಲ್ಲಾ ಆಲಯ ಪದಗಡ ಹಾಡ್ತಾರ.
ಹ
ಮತ್ತೆ ಎಲ್ಲಾರ ಆ ವ ಗಂಡಮಕ್ಳು ಸೇಮ್ ಸೇಮ್ ಅಂಗಿ ಹೊಲ್ಸ ತರ ಅಂಗಿ ಪ್ಯಾಂಟ್ ಸೇಮ್ ಸೇಮ್ ಇರ್ತವ
ಹಾ
ಮತ್ತೆ ಬೇಲೂರ್ ಮಂದಿನ ಬೇಲೂರ್ಮಂದಿ ನಮ್ಮೂಊರಿಗೆ ಹಾಡ ಹಾಡಕ್ ಬರ್ತಾರ.
ಹೂ
ಹೂ ನಾವು ಬಾರ್ಲಿ ಮಾಡ್ತೀವಿ ನ್ಯಾವ್ದೇಕಂತ.
ಹೂ
ಮಾದಾಲ್ಲಿ ಅನ್ನ ಮಾಡಿ ಕೊಡ್ತಿದಿವರಿಗೆ, ಅವ್ರ ಮತ್ತೆ ಅದನ್ನವ್ರು ತಕ್ಕೊಂಡು ಮತ್ತ ಪ್ರಸದಾ ಕೊಡ್ತಾರ. ಅತ್ ತಗೊಂಬಂದು ನಮ್ಮ ಮನ್ಯಾಗ ಮಾತಾಡ್ತಿದ್ರ ಅವರದ ಒಂದ್ ಬಿಟ್ಟ.
ಅಂದ್ರೆ ನಿಮ್ಮ ಊರಗನೂ ಚಂದ ಆಗೊತ್ತ ಏನ್
ಹೂ ಚಂದ ಆಗ್ತದ ನಮ್ಮೂರ ಬೇಲೂರ್ ಮಂದಿ ಆಲ ಇಡಾಕ್ ಬರ್ತಾರಲ್ಲಾ?
ಹೂ ಹೂ
ಏ ಅಲ್ಲಯ ಹಾಕಕೊಡ ಚಾ
ಅದೇ ನೋಡಕ ಚಂದ್
ಮತ್ತ
ಮತ್ತೆ ನಾಗರ ಪಂಚಮನ್ ಭಾರಿ ಮಾಡ್ತಿ ಲೇ ನಿಮ್ಮ ಬರ್ತರಿ ಏನ್ ನಮ್ಮ ನಾಗರ ಪಂಚಮಿಗೆ?
ನಮ್ಮೂರಾಗನ ಆಗುತ್ತಾವ ನಮ್ಮೂರಾಗ ಮಾಡ್ತೀವಿ ನಾವು?
ಹೌದಾ ನೀವು ಏನ್ ಮಾಡ್ತೀರಿ.
ನಮ್ಮ ಊರಾಗ ಫಸ್ಟ್ನ ದಿನ ಬೆಲ್ದಾಳ ಅಂತೇಳಿ ಮತ್ತ ಇಲ್ಲಿ ಮರೆಅಮ್ಮ ಗುಡಿ ಬೆಲೆಲ್ಲ ನಾಗಪ್ಪ ಕರಿತೇನಲ್ಲಾ?
ಹೂ ಹೂ
ಅಲ್ಲಿ ಹೋಗಿ ಎಲ್ಲಾ ಹಾಲೆಲ್ಲ ಎರದ ಬಂದು ಅವತ್ತಿನ ದಿನಾ ಹಾ ತೊಗರಿಕಾಳು. ಇಲ್ಲ ಕಡ್ಲಿಕಾಳು ಎಲ್ಲಾ ಕುದಿಯಕ್ ಹಾಕಿ ಅವಿಷ್ಟ್. ಇಷ್ಟು ಬೆಲ್ಲದಲು ಇಷ್ಟು ತಗೊಂಡ್ ಹೋಗಿ ಆಲೇರ್ದು ಬಂದ್. ಹ ಮತ್ತೆ ಮರ್ದಿನ ಬಿಳಿಹಾಲು ಇರ್ತದ ನೋಡು.
ಹ್ಮ್.
ಹಲೋ.
ಹ್ಮ ಹ ಕೇಳಸ ತಕಂತದ.
ಆವತ್ತಿನ ದಿನ ಎಲ್ಲಾ ಚಂದ ರಡಿ ಆಗಿ ನಾಗಪ್ಪನ ಉತ್ತಿಗೆ ಹೋಗಿ ಹಾಲೆಲ್ಲ ಎರ್ದ್. ಬಂದು ಮತ್ತ ಅಲ್ಲೆಲ್ಲಾ ದಾರ ಅದು ತಗೊಂದು ಹೋಗಿರ್ತ. ಇವೆಲ್ಲಾ ನಾಗಪ್ಪಗೆ ಇಷ್ಟ್. ದಾರ ಹಾಕಿ ನಮ್ದಿಷ್ಟ್ ಕೈಗೆಲ್ಲಾ ದಾರ ಅದು ಕಟ್ಕೊಂಡ್
ಹ್ಮ್
ಆಯ್ತು ಬೇಡ್ಕೊಂಡದೆಲ್ಲ ಬರದು ಮನೆಗೆಲ್ಲಾ ಹೋಳಗಿ ಅದು ಇದು ಮಾಡಿರ್ತೀವಲ್ಲಾ ಅವತ್ತಿನ ದಿನ ಸಿಹಿ ಊಟ ಇರುತ್ತಾ
ಹ್ಮ್ ಹ್ಮ್
ಆಯ್ತತ್ ಬಂದ ನಿಮ್ದು ಉಪವಾಸ ಇದ್ದರು ಒಂದತ್ಿದ್ದರು ಒಂದತ್ತದೆಲ್ಲ ಬಿಟ್ಟು ಊಟ ಎಲ್ಲ ಮಾಡಿ ಅವತ್ತಿಂದನೂ ಮುಗೀತದ
ಹೌದನಾ ಅಂದ್ರ ಚಲಾನನೆ ಮಾಡ್ತಿರ್ಲಾ ನೀವು ಹಬ್ಬಾನ್ ಭಾರಿ ಮಾಡ್ತಿರ
ಹ್ಮ್ ಎರಡು ದಿನ ಚಂದ ಆಗತ್ತ ನೋಡಿ
ಸರಿ ತೋಲಿ ಆಮೇಲೆ ಹಚ್ಲ ನಾನು
ಹಾ ಸರಿವಾ